ಭರತ್ ವರೇ ಆರಾಮದಿರೀ ಭರತ್ ಅವರೇ
ಆರಾಮ್ ಇದಿನ್ ರೀ ನೀವ್ ಆರಾಮೆರಿ.
ಅ ಅ ಆರಾಮ್ ಇದ್ದೀನ್ ನೋಡ್ರಿ ನಾನು. ಏನಿಲ್ಲ ನೋಡ್ರಿ ಸುಮ್ಮ್ ಕೂತಿದ್ದೆ ನೋಡ್ರಿ.
ಹ್ಮ್ ಊಟ ಆತ್ ರೀ
ಊಟಾ ಸ್ವಲ್ಪ ಎಗ್ ರೈಸ್ ಮಾಡಿದ್ರ ನೋಡ್ರಿ. ತತ್ತಿ ರೈಸ್ ರೀ ತತ್ತಿ ರೈಸ್.
ತತ್ತಿ ರೈಸ್ ಇತ್ತೇನ್ ರೀ
ಹ್ಮ್ ಅಂದ್ರೆ ಚಲೋ ಇರ್ಲಲ್ ರೀ ತತ್ತಿ ರೈಸ್ ಅಂದ್ರೆ ಆಗಿತ್ ಕರಿ ಅದ್ರಗ ತತ್ ತಿನೆ ಇರಲ್ ನೋಡ್ರಿ ನಮ್ ಕಡೆ ಕರೆವಗ ಸಿಗದೇ ಇಲ್ ರೀ ತತ್
ಏ ಅವ ತತ್ತಿ ಎಲ್ಲಾ ಸಿಗಲ್ ಬಿಡ್ರಿ ಎಲ್ಲಾ ಎರಡನೇ ವರ್ಷದವರು ನಾಕನೇ ವರ್ಷದವರೆಗೆ ಹೊತ್ತರೀ ಅವು
ಹೌದ್ರೀ ಅಲ್ರರಿ ಮನುಷ್ಯ ಮನುಷ್ಯತ್ವದ ಗುಣದಲ್ಲಿ ಇಲ್ರಿ ಯಾರು ಗುಣದಲ್ಲಿ ಮನುಷ್ಯ್ ಈ ಈಗ ಅವ್ರ ಮನ್ಯಾಗು ಹಿಂಗೆ ಮಾಡ್ತಾರೆ ಏನ್ರರಿ
ಒ ಎಲ್ಲ ಮಾಡಾಕ್ ಬರಲ್ಲ ನ
ಪ್ರರಿವಂಶ
ಹ್ಮ್ ಹುಡುಗೂರ ಆವರ್ ಅನ್ನೋದ ಒಂದ್ ಸ್ವಲ್ಪ ಇರ್ಬಕ್ರರು
ಕರದ ಮತ್ತೆ ಮನುಷ್ಯ ಅಕೋಬಕ್ ಹೆಂಗಪ್ಪಾ ನಮ್ಗೂ ಗೊತ್ತೇ ಆಗಲ್ಲ ಅಂದ್ ಮನಷ್ಯ ಹಿಂಗಂದ್ರೆ ಹೆಂಗ್ರೀ
ಎಲ್ ಮಾಡ್ಬೇಕ್ ಅಲ್ ಮಾಡ್ಬೇಕ್ರೀ ಎಲ್ಲಾ ಅದು ಬಿಟ್ಟು ನಮ್ಮಂಬಲ್ಲಿ ಮಾಡಿದ್ರಂದೆ
ಹೆಂಗ್ ರೀ ಅಪ್ಪು ನನಂಗಂತಾರು ವಲ್ಲೇ ಅನ್ಸದ್ ನೋಡ್ರಿ
ಹೊಲ್ಬಿಡ್ರೀ ಮಾಡ್ಲಿ ಮುಂದೆಲ್ಲಾ ಅನುಭವ ಮುಂದೆಲ್ಲಾ ಅನುಭವ ಆಗ್ತದೆ ರೀ ಅವ್ರಿಗೆ
ಹ್ಮ್ ಅವರಿಗೆ ಗೊತ್ತಾಗಲ್ರೀ ಒಂದ್ ಸ್ವಲ್ಪ ಮತ್ ರೀ ನೀವು ಹೊಟ್ಟಿಗೆ ಅನ್ನ ತಿಂತಿರ ಇಲ್ಲ ರೀ
ಆರೆ
ಏನಿಲ್ಲ ರೀ ಹೊಟ್ಟಿಗೆ ಅನ್ನ ತಿಂತೀರ ಅಂತ ಕೇಳ್ದಿರಿ
ಹೊಟ್ಟಿಗೆ ರೀ
ನೀವು ಹೊಟ್ಟಿಗೆ ಅನ್ನ ತಿಂತಿರ ಇಲ್ರೀ
ಹೂ ರಿ ಅನನ್ನೇ ತಿಂತೀವಿ.
ಹ್ಮ್ಮ್ ಅಂದ್ರ ನೀವು ಅನ್ನ ತಿಂತೀರ ಅಂದ್ರ ಚಲೋ ಮಾಡ್ತಿ ಕೆಲ್ಸ ಚಲೋ ಮಾಡ್ತೀರ ನೀವ್ ಮನುಷ್ಯ. ಅಲ್ಯವ್ ನೋಡ್ರಿ ಸೇರಡ್ಡಿ ಎರಡ್ನೇ ವರ್ಷದಾಗ ಮೂರನೇ ವರ್ಷದಾಗ ಅನ್ನ ತಿನ್ನಲ್ರಿ ಅವರ ಒಟ್ಟ.
ಒಟ್ಟ ತಿನ್ನಲ್ಲಂದ್ರಿ.
ಹಾ ರೀ
ಹಂ
ಅಲ್ಲಿ ಅನ್ನ ಅದು ತಿನು ಏವಲ್ಲ ನನ್ಗ ಅನ್ನವಲ್ಲ ನನಗ ಅನ್ನ ರುಚಿ ಹತ್ತಲ್ಲ.
ಹಾ ರಿ
ಅವ್ರಿಗ್ ನಮ್ಗ ಅನ್ನ ಬಿಟ್ಟ ಬ್ಯಾರೆದ ತಂದುಕೊಡ್ರಿ ಉಣ ತಿತ್ತೀವ್ ಅಂತರವರು.
ಹಂಗಾರ್ರಿ ಸೆಕೆಂಡ್ ಇಯರ್ದಾಗ.
ಎರಡನೇ ವರ್ಷದ ವಿದ್ಯಾರ್ಥಿಗಳು ಹಂಗ್ಯಾರ್ ನೋಡ್ರಿ ಪೂರಾ ಎಲ್ಲರೂ. ಹಾ ಪುರ ಅವೇ ಅವ್ರಿ ಅವು.
ಎಲ್ಲಾ ಅವೇ ತುಂಬ್ಕೊಂಡ್ ಬಿಟ್ಟವ್.
ಏನ ಲೇಟ್ ಒಟ್ಟ ಅನ್ನ ತಿನ್ನೋ ಕೆಲಸ ಮಾಡಲ್ಲ್ರಿ ಯಾರು.
ಮಾಡಲ್ರಿ ಮಾಡಲ್ರಿ.
ಚೂ ಎಲ್ಲಾ ಎಲ್ಲಾ
ಹಾ ಯಾಡ್ನೇ ವರ್ಷದ್ ವಿದ್ಯಾರ್ಥಿಗಳು ಬಿ ಹಂಗೆ ಹಾರಿ. ಇಲ್ಲಿ ಇವ ಡಿ ಕೆ ಪಾಟೀಲ ಮತ್ತ ವಾರ್ಡನ್ ಬಿ ಹಂಗೆ ಹಾರ. ಹಾರಿ. ಏನಂತರಿ. ಹಲೋ ರೀ. ಅಲೋರಿ.
ಕೆಳೆತದ ರಿ.
ಹಾ ಕೇಳತದ ರಿ.
ಅದೇ ರಿ ಸ್ವಲ್ಪ ದೂರ್ ಹೋದ್ರಲ್ರಿ ಅದಕ್ ಸ್ವಲ್ಪ ನೆಟ್ವರ್ಕ್ ಕೇಳಲ್ ಹೋಯ್ತ್ರಿ. ಇದು ರೀ ಮತ್ತೇನ್ ನಡ್ಸಿರಿ.
ಮತ್ತ ಏನಿಲ್ರಿ ಯಾಡ್ನೆ ವರ್ಷದ ವಿದ್ಯಾರ್ಥಿಗಳು ಬಿ ಹಂಗೆ ಹಾರೀ
ಹಾ ರೀ.
ಮತ್ತ ಇವ ನಮ್ ಡಿ ಕೆ ಪಾಟೀಲ್ ಆಯ್ತು ನಮ್ ಬಸವರಾಜ್ ಗಾಣಿಗೇರಿ ಸರ್ ಆಯ್ತು ಹಂಗೆ ಹಾರ್.
ಏ ಅವ್ರದಿ ಬಸವರಾಜ್ ಗಾಣಿಗರದ ಹೇಳಂಗಿಲ್ರಿ ಗಾಣಿಗಿರ್ ಮಸ್ತ್ ಹರಾ. ಇದು ರೀ ಅದು ಹೊಲ್ಬಿಡ್ರಿ ಈಗ ನಿಮ ಕಡೆ ಬಸ್ ಪಾ ಬಸ್ ಪಾಸ್ ಬರ್ತದ್ರೀ ನಿಮಗ. ಹ್ಮ ಬರ್ತದ್ರಿ. ಹ್ಮ್ ಹ್ಮ್ ಅಂದ್ರ ಅಚ್ಚ ಪೂರಾ ಬಸ್ ಪಾಸ್ ಬರ್ತದ ಅಂದಗಾಯ್ತ್ರಿ.
ಹ್ಮ್ ಬರ್ ಹಾಗಕ
ಹಾ ಕೇಳತ್ ಕೇಳತ್ರಿ ಅದೇ ಮಾಡಿಸಬೇಕ. ಕಲ್ರಿ ನೀವು.
ಹ ಮಾಡಸ್ಬೇಕ್ರರಿ
ಹು ಸರಿ ಮತ್ತಿ ಈಗ ಹೆಂಗರಿ ಮಾಡ್ತರಿ ಮತ್ತ.
ಹೇಗ್ರಿ.
ಹಾ ಕೇಳತ್ ಕೇಳತದ ಮತ್ತ ಮೊಕ್ಕೊರಿ ಮೊಕ್ಕೊರಿ ಮತ್ರಿ.
ಮತ್ತ ಏನೂ ಇಲ್ಲ ನೋಡ್ರಿ ಆ ಇವಾಗ ಗೊತ್ತಲ್ರಿ ಹರೀಶ್ ರೆಡ್ಡಿ.
ಪಾಪ್ರಿ ಮನ್ಶ್ಯಾ.
ಏನ್ ನೋಡ್ರಿ.
ನನಗೂ ನನಗೂ ಕೇಳ ಹಳಾಳ ಆಯತ್ರಿ ಮನುಷ್ಯ ಹೊಟ್ಟಿ ಚುರುಕಂತ್ರಿ.
ಹೊಟ್ಟಿ ಚುರುಕಂತರಿ.
ಪ್ಚ್ ಅಂದ್ರ ನಮ್ಮದು ಅವ್ರದು ಎಟ್ಟೆ ಜಗಳಾದ್ರರು ಎಟ್ಟೆ ಅಲ್ಲಿ ಒಂದ್ ಜೀವ ಹೋಯ್ತ ಗತಲ್ಲರಿ ಪಾಪ
ಜೀವಾ ಹೋಯ್ತ
ಹಾ ರಿ ನಮಗ ಪಾಪ ಹು ಪ್ಚ್ ಎದಕ್ ಬಿದ್ದ ಅಂತ ಅನ್ಸಿದ್ರ ಇವು ಪಾರಿವಳಾ ಅವ್ರರು ನೋಡ್ರಿ ಅವರು ದೋಸ್ತರುವು
ಹಾ ರಿ ದೋಸ್ತ
ಟಕ್ ಪಾಪು ಅವ ಅಣ್ಣಾ ಇದ್ದ ನೋಡ್ರಿ ಒಬ್ಬ ಅಂದ್ರೆ ಕೆನಾಲದಾಗ ಜಿಗದಾನತ್ರಿ ಅವಾ
ಹಾ ಹೌದರಿ
ಜಿಗಣ ಇನೋಬ್ಬವಾ ತಾಂಡದವ ಅಣ್ಣ ಬಂದಾನಡ್ರಿ ತಾಂಡಾದವ ಅಣ್ಣ ಬಂದು ಜಿಗದಾನಡ್ರಿ ಅವ ಜಿಗದ ಹಿಡದಾನಡ್ರಿ ಪಾಪ ಅವನಿಗೆ
ಹಾ ರಿ
ಇದು ಡುಮಕಾಂಡ್ರಿ ಇವ ಇರೋದು ಪೂರ ಸೊಟ್ಟದಾನ ಜಗ್ಬೇಬೇಕ ಅನ್ನಾಕತ್ತಾನ
ಹು ಬರಲ್ಲಗ್ಯದ್ರಿ
ಬರಲ್ಲ ಅಗಾನ ಅವ ಏನ್ ಮಾಡ್ಯಾನ ಹರೀಶ್ ಇದು ಇವನ್ ಕೂತಗಿ ಬಿಟ್ಟ ಬಿಟ್ಟನಡ್ರಿ ಓತ್ತಿಗೆ ಹಿಂಗ ಗೋಣಿ ಸಿಗಸಿ ಬಿಟ್ಟಾನ ಅಂದ್ರ ಇಗ ಕೇರಳಾ ಇದು ಕುತ್ತಗಿಗೆ ಹಿಡದ ಬಿದ್ದಾರಿ ಮಾಡ್ಕೊಡಾನಾ ಮೊದ್ಲೇ ಒಜ್ಜಿಗೆ ತೆಳದಾಗ್ಯದ ಅವನಿಗೆ ಹೊಕ್ಕೇನಿ ಸಣ್ಣಗಿದ್ದಾವ ಈ ಬರ ಅಣ್ಣಾ ಸ್ವಲ್ಪ ನಮ್ಮದ್ರಾಗನ ಬರಿ ಬರಿ ಬರರಿ ಇಡ್ರಿ ಉಳಿತಾನನ್ ಉಳಿತಾನಾನ ಈ ಹುಗರು ಏನ್ ಮಾಡವರ ಅಂಜಾವರಿ ಪುರಾ
ಅಂಜೋಳಾ ಎದಿ ವಡದಾವರಿ
ಎ ನಿನ ನಿನ ತಗಿಯೋ ಅಣ್ಣಾ ನಿನ ತಗಿ ನಮ್ಮಗ ಬರಲ್ಲಾ ಬರಲ್ಲಾ ಅದ್ ಅಂದಕೇಶಿದ ಗಪ್ಪಆಗ್ಯಾರಿ ಇವರ ಬಿದ್ದರರಿ ಗಪ್ಪಆಗಿನಿತ್ತಾರಿ ಗಪ್ಪಆಗಿ ನಿಂದ್ರನ ಏನಾಗೇದ ಅವಾ ಬಿಟ್ಟ ಬಿಟ್ಟ ಟ್ಟಾನಡ್ರಿ ಅವನು ಮತ್ತೆ ಏನು
ಹಾ ಪ್ಚ್
ಟಕ್
ಹಾ ರಿ
ಗಪ್ಪ ಇದ್ದ ಹಕ್ ಹುಡುಗುರು ಗದ್ಲ ನೋಡು ಗಂಡಪಟ್ಟಿ ಹ ಒಟ್ಟ ಗದ್ಲಾನೇ ಕಂಡಪಿಟ್ಟ್ರಿ ಒಟ್ಟ ಏನ್ ಈಗ ಎಲ್ಲಾರ ಗಳಸ್ಬೇಕನ್ನಾಕತ್ತಾರಿ
ಎಲ್ಲಾ ಗಾಡ್ಸಬ್ಯಾಕ್ ಗಡಾಸ್ಯಾಕೆ
ಆರ್ ಗಳಸ್ಲಿ ಗಳಸ್ಲಿ ಬಗ್ಗಿ ನಿಂದ್ರ ನಡೀತದ್ರಿ ಇವ್ರು ಗದ್ಲಗ ಬಾಳ ಮಾಡತಾರೆ ನಮ್ಮ ಮುಂದೆ ಗದ್ಲ ಮಾಡ್ತಾರೆ ಅವ ನಾ ಮಾತಾಡವತ್ತ್ಯಗ ಎಟೋತಾನಾ ಏನ್ ಗದ್ಲಿ ಇರ್ಲ್ರಿರಿ ಇವ್ರು ಮಾತಾಡತಿದ್ರು ಈಗ ನಾವು ಬಂದಿಲ್ ಕುಂಡ್ರೋನ್ ಗಡ್ದಜಲಿ ಆಯತ ನೋಡ್ರಿ
ನೋಡ್ರಿ ಹಂಗಾರ ಮನುಷ್ಯ
ಆಯ್ತ್ರಿ ಅದಾಯ್ತ್ರಿ ಅದು ಹರೀಶನ ಪಾಪ ಅವ್ ಕರ್ಕೊಂಡ್ ಬಂದಾರಿ ಬಾ ಅಂತಾನಂದ ಬರ್ಲಿಲ್ಲ ನೋಡ್ರಿ ಪಾಪ ಜಿಗದಿದ್ ಉಳಿತಿದ್ರು
ಹೌದ್ರಿ ಒಂದ ಜೀವ ಉಳಸ್ತೇರಿ ನೋಡ್ರಿ.
ಹ್ಮ್ ಅದಾದ್ಮೇಲೆ ಏನೈತ್ರಿ ಪಾಪು ಏನ ಎಲ್ಲೋಗನ ಹೂಆ ಬಗ್ಗಿದ್ದಕ್ ನೋ ನೋಡ್ರಿ ಬಸ್ಸವನು
ಹಾ ರಿ
ಅಲ್ಲಿ ಗಿಡ್ಡ ಬಸ್ಸು ಅಂತನ ಗೊತ್ತನಡ್ರಿ
ಹಾ ಹಾ ಬಸ್ಯಾರಿ
ಏಲ್ಲಿ ನೀವೆನ್ ಅವ್ನು ಕೂಟಾಗ ಕ್ಲೋಸ್ ಅದಿರೆಡ್ರಿ ಏನ್
ಹು ನಾವ್ ಮಾತೆ ಆಡ್ಸಲಡ್ರಿ ಹೆಚ್ಚಿಗೆ ಅವನಿಗೆ
ಅವ ಎಟ್ಟ ಇದ್ದದನ್ ಗೊತ್ತೇನ್ರಿ ಹುಚ್ಚ ನನ್ ಮಗಾ
ಹಾ ರೀ
ಹಚ್ಚ ನನ್ನ ಮಗಾ ಬಾಳ ಡೇಂಜರ್ ಅನ್ರಿ ಮನುಷ್ಯ ಕತ್ತರ್ನಕ ಅನ್ರಿ ಪಾಪ್ರೀ ಅವ ಅಲ್ಲಿ ಕೆನಲ್ದ ಬಿದ್ದ ಬಿದ್ದನ ಈಗ ಬಿದ್ದಾನ ಇದು ಅರ್ಧ ದಿನ ಆಗ್ಯದ ಅಂದ್ರ ರಾತ್ರಿ ಎಂಟಗ ಅದ.
ಆ ರಿ.
ಎಲ್ಲರೂ ಹೆಂಗಪ್ಪಾ ಈಗ ಹೆಂಗ್ ಮಾಡುದು. ಹಂಗ ಪಾಪ ಹಓದಲ್ಲ ಜೀವ ಹಓದಲ್ಲ ಅಂತಂದ್ರ ಇವಾ ಅಲ್ಲಿ ಪೋಂದಗ. ಹಕೋತ್ ನಕೋತ್ ಅವ್ನು ಪೂರಿ ಗೂಡ ಮಾತಾಡತನ್ರಿ.
ಹ ಎಲ್ಲಾ ಸುಮ್ರಿ ನೋ
ಪಾಪ್ರಿ ಅ ನಮಗೆ ನಾವೇ ಒಂದ್ ಸ್ವಲ್ಪ ಜಗಳ ಇದ್ರು.
ನಮ್ಗೆ ಒಂಥರಾ ಆಗ್ಯಿದ್ರಿ ಮನ್ಸಿಗೆ.
ಕರಳು ಒಂದ್ಸತಿ ಚುರುಕ್ ಅಂತರಿ ನಮ್ಮದು.
ನೋಡ್ರಿ ಎಂತ ಮನಸರ ಕಡ್ ಮನಸ್ಸ.
ಕರ ರೀ ಮನುಷ್ಯ ನನಗೆ ಕರಗೂ ಒಂದ ತರ ಚುರುಕ್ ಅನಿಸತರಿ ಮನುಷ್ಯ. ಅಂದ್ರೆ ಎಷ್ಟ ಒಂದ ನಾಕೈ ಸತಿ ಜಗಳಾಡನ್ರು ಕೂಡ.
ಹೌದ ಏನ್ರಿ.
ಕಂಡಪಿಡಿ ಜಗಳ ಅಡಿವಿ ಅಂದ್ರೆ. ಹಾ ಜಗಳ ಆಡದರು ನಮಗೆ ಒಂಥರ.
ಒಟ್ಟಿ ಚುರುಕ್ ಕಂತರಿ ಕರ ಕರಳ ಚುರುಕ್ಂದದ ಅವ್ನಿಗೆ ಅಂದಿದ್ದಿಲ್ಲ ಅಂದ ನೋಡ್ರಿ.
ಹೆಂಗ್ರೀ ಅವ್ರರು ಮತ್ತ ಅವರು ಕೂಡನೆ ಅವರು ಕೂಡ. ಒ ಒಂದೇ ತಡದ ಉಂಡು ಮತ್ತ.
ಹ್ಮ್ ಒಂದೇ ತಡದಗಂದರು ಭ ಯಾರೂ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು.
ಅವ್ರಿ ಯಾರು ಎಲ್ಲ ಮತ್ತ ನಕ್ಕೊಂಡ ಕುೂರ್ತಾರ ಅಂದ್ರೆ ಎಂಥವ್ರು ಪಾಪ. ಏನ್ರಿ ಮತ್ತ್ ನಾವು ಒಂದ್ ಒಂದ್ೆರಡ್ ತಿಂಗಗಳು ನಾವವು ನೆನಸ್ತೇವ್ರೀ ಪಾಪ
ಹ್ಮ್
ಆಯ್ತು ಹದೋ ಹೋದ್ರನ್ ಮತ್
ಹೌದ ಪಾಪ ಅವ್ರ ಒಬ್ಬನೇ ಅತ್ರಿ ಅಂತಾರ
ಖರ ಮಗ ಒಪ್ನೇರಿ ಏನ್ ಮಾಡಕ್ ಬರಲ್ರರಿ.
ಮತ್ತ ರೀಸೆಂಟ್ ಆಗಿ ಅವ್ರ ತಂದೆ ಬಿ ತಿರ್ಕೊಂಡಿರಂತರಿ
ಅದೇ ಅವ್ರ ತಿರ್ಕೊಂಡಾಗನ ಈ ಪಾಪಿ ಅವ್ರ ಮನೆಗ ಇದೀನಿ ಪಾಪು . ಮತ್ತೆ ಈ ಹಿರಿಗಂಬ ಅಂದ್ರ ಹಿರಿ ಸ್ತಂಭ ಮೂರು. ಮ್ಯಾಗ ಪಾಪ ಕಿ ಸ್ತಂಭನು ಹೋಯ್ತ ಅಂದ್ರ ಪಾಪ ಅವ್ರ ಮಮ್ಮಿ ಗೆ ಹೆಂಗ ಇ ಅವ್ರರುೂಗೆ ಹೆಂಗಾಗಿ ಇರ್ಬಾರ್ದದು ಅದು ಎರಡು
ಹೌದ ರೀ.
ಹಾ ಏನ್ ಮಾಡಕ್ ಬರಲ್ರರಿ ವಿಧಿ ಅವ್ನಿಗೆ ಹಣೆ ಬರ ಕೆನಲ್ದಾಗೆ ಬರದಿತ್ತ ಅಂದ್ರೆ ಕೆನಲ್ದಾಗ. ಬೀಳ್ಬೇಕಂತತ್ತಂದ್ರೆ ಕೆನಲ್ದಾಗ ಬಿದ್ದರು.
ಹೌದ್ ನೋಡ್ರಿ ಪಾಪ.
ನಮ್ಮ್ದ ಎಲ್ಲಿ ಬರದು ಏನ್ ಸುದ್ದಿ ಅದು ನಮ್ಗ್ ಗೊತ್ತಲ್ರಿ. ಹ್ಮ್ ಗೋತ್ತಲ್ರಿ.
ಆ ವಿಧಿ ಯಾವಾಗ ಕರ್ಕೊಂಡ್ ಹೋಗ್ತದೋ ಅವಾಗ ಕರ್ಕೊಂಡ್ ಹೋಗೆ ಹೋಗ್ತದ್ತದ್ರೀ.
ಕಖರರಿ ಕಖರಿರಿ ಕಖರೆ ಮಾತ್ ಮಾತ್ರ ಕರೆರಿ. ದೇವರು ಒಂದ್ ಸ್ವಲ್ಪ ಇದು ರಿ.
ಕ್ರೂರಿ
ಹ್ಮ್ ಕ್ರೂರಿ ಕಟಕ ನಂಗ ಕಟಕ್ ಅಂದ್ರೆ ದೇವ್ರು ಇದ ಒಂದ್ ಇಟ್ಟು ತಪ್ಪು. ನೋಡ್ರರಿ
ಹ್ಮ್
ಕರೆ.
ಮತ್ತ ಆರಾಮಿಂದ ಆರಾಮದಿದ್ದಾರೀ ಮತ್ತ. ಮತ್ತೆ ಇಡ್ಲರಿ.
ಆರೆ
ಇಡ್ತನ್ ಇಡ್ತೀನಿ ಸ್ವಲ್ಪ ಕೆಲ್ಸ ಆದ್ರಿ ಆಯ್ತು ಇಡ್ತಿನ್ ತಗೊಳ್ಳಿ.
ಆಯ್ತಾಯ್ತು.